ಹಲೋ ನಾ ಏನ್ ಮಾಡಿದ್ದೆ ಗೊತ್ತಾ ಈರುಳ್ಳಿ ಅದು ಎಲ್ಲಾ ಕುದಿಸಿ ತೆಲ್ಲಿಗೆ ಎಣ್ಣೆ ಹಚ್ಚಕೊಂತಿದ್ದೆ ಎಣ್ಣಿ ಏನ್ ಇವತ್ ಹಚ್ಕೊಂಡ್ ನಾಳೆ ಇವತ್ ರಾತ್ರಿ ಹಚ್ಕೊಂಡು ನಾಳೆ ತೊಕೋಬೇಕ್ ಏನ ಇವತ್ತು ಹಚ್ಕೊಂಡು ಇವ ಗೊತ್ತಯಿತ್ತಪ್ ಗೊತ್ತ
ಅದು ಎಣ್ಣಿನ ಮಾಡಿ ಇಟ್ಟಿದ್ದೆ ಒಂದ್ ಪೂರ ಅದು ಒಂದು ಡಬ್ಬಿ ತರ್ತಾರಲ್ಲ ಮಮ್ಮಿದವರು ಎರಡು ತಾರಸಕ್ಕೆ ಹೇಳಿ ಇದೆ ಆಯ್ತು ಒಂದರ ಹುಟ್ ಹಾಕ್ಬಿಟ್ಟು ಕ ಅದರ ಹಾಕ್ಬಿಟ್ಟಿದ್ದೆ ಅದು ಟಲೀಮ್ ತಗೊತ್ತಾಲ್ಲ ಮತ್ತ್ ಅಂಗೆ ಹಸ್ಕೊಂಡು ಹೊತ್ತದ
ಹ್ಮ್ ಹ್ಮ್ ಹ್ಮ್ ಇದು ನೀನು ನಿನ್ ವಯಸ್ಸ್ ಯಾಕ್ ಕೇಳಬಲ್ ನೋಡ ಸಾಂಗ್ ಕೇಳಕತ್ತವ
ಹ್ಮ್ ಈ ಕೆಲಸ ಕೆಲ್ಪ
ಇಲ್ಲ ಏನೋ ಟಿ ವಿ ಸೌಂಡ್ ಕೇಳ್ದಂಗ ಆಗುತ್ತೆ
ಈಗ
ಹ್ಮ ಕೇಳತ ಹ್ಮ್
ಸೌಂಡ್ ಇಟ್ಟು ಬಿಟ್ಟ್ರೂ ಇವ್ರು
ಹ್ಮ್ ಅಶ್ವಿನಿ ಎಣ್ಣಿ ಗೊತ್ತಾ
ಹ್ಮ್ ಗೊತ್ತು
ಅಶ್ವಿನಿ ಎಣ್ಣಿ ಹಚ್ಚಕೊಂತಿದ್ದೆ ಮೊದಲು ನಾ
ಅಶ್ವಿನಿ ಎಣ್ಣಿ ನಾ
ಹ್ಮ್ ನೀ ಇವಾಗ ಎಲ್ಲಿಂತಿದ್ದೆ ಅಲ್ಲೇ ನಿಂದ್ರೂ ಏನೂ ಕೇಳಗಲ್ದೂ
ಹ್ಮ್ ಪ್ಯಾರಾಶೂಟ ಪ್ಯಾರಾಶೂಟ್ ಚಂದ ಪ್ಯಾರಾಶೂಟ್ ಚಂದನ
ನೀ ಇವಾಗ ಎಲ್ಲಿ ನಿಂತಿದ್ದೆ ಅಲ್ಲೇ ನಿಂದ್ರರು ಕೇಳವಲ್ತು ಹ್ಮ್ ಹ್ಮ್ ಹೊರಗ್ ಹೋಗ್
ಹೊರಗೆ ನಿಂತು ಕೊಂಡಿದ್ದೆ ಮಮ್ಮಿ ಸೌಂಡ್ ಮತ್ತ
ಮತ್ತೆ ಏನಲ್ ನೋಡ ಓದ್ಕಬೇಕೇನ
ರಾತ್ರಿ ನಿದ್ದಿ ಸಾಕಾಗಲ್ಲ
ಹ್ಮ್ ವರ್ಷಾ ಓದಕತಾಳ
ಹ್ಮ್ ಹದಕ್ಕಳವರಿ ಬಳ ಬೆಳೆದ
ಹೌದಾ ಹ್ಮ
ಹ ಬಂದಿದ್ಲ್ಲ ಬಾನಲ್ಕಾ ಈ ಸೆಕೆಂಡ್ ಇಯರ್ ನ ಮುಗ ಬಂದ ಏಕೆ ಬರೀ ಇ ಮಾಡ್ತರು ಅ ಹಚ್ಕೊಂಡು ಸುಣ ಆಯಕಿನಿ ಇದರ್ಗಾಗಿನ
ಹ್ಮ್
ಅದುಲ್ಲಿ ಮಿದು ಅಡ ಹಚ್ಕೊಂಡ ಅಕ್ಕಿ ಇಟ್ಟಚ್ಕೊಂಡ
ಅಕ್ಕಿ ಇಟ್ಟ ಹಚತಗೊಂತಿದ್ದಿ ಅಲ್ಲೇ ಬೆಂಗಳೂರಗ ರೇಣಮತ್ತಿ ಬಲ್ಲಿ ಇದ್ದಾಗ ಅಕ್ಕಿ ಇಟ್ಟ ಹಚತಗೋಂತಿದ್ಲು ಮಾರಿಗಿ ಅತ್ತಿ ಬೆಂಗಳೂರಗ ಇಗ್ದಾಗ
ಅನ ವರ್ತೋಗಲ್ಲ ರ ಆಾಗಿಿ ಇಟ್ಟು ವರ್ಕತಂದಾನಾಗ
ಹ್ಮ್
ಹಿಗ್ ಏನ್ ಹಚ್ಕೊಂಡುದು
ಏನು ಅಚಕಬಡದಂತ ಒಂದ್ಸರಿ ಅ ಅನಸ್ತೈತಿ ಮತ್ತ ಜಾಸ್ತಿ ಕೂದಲು ಅದ್ರದ ನೋಡಿದ್ರೆ ಅಯ್ಯೋ ಏನೋ ಮಾಡ್ಬೇಕು ಅನ್ನಂಗ ಆಗಿಬಿಡುತ್ತ
ಪಕ್ಕ ಮೆಂತ ಮಾಡು ಪ್ಯಾರಾಶೂಟ್ ಎಣ್ಣೇನೆ ಹಚ್ಕೋು ಅಂದ್ರೆ ಪ್ಯಾರಾಶೂಟ ಏಣ್ಣಿ ಇಪ್ಪ ಈ ಇಗ ಶನಿವಾರ ಆದಂದ್ರೆ ಶನಿವಾರ ಅಚ್ಕೊಂಡು ನಾಳೆಗ್ ತೊಂಕ್ಕಬಿಡು
ರಾತ್ರಿ ಎಲ್ಲಾ ನೆನ್ಸ್ಕೊಂಡ
ಹ್ಮ್ ಇಷ್ಟ ಜಾಸ್ತಿ ಹಚ್ು ಮಾಡಿಣಿ ತ
ನಾವು ಆಚಗೋಂತ ಇರತೀವಲ್ಲಾ ಜಿಗಿ ಜಿಗಿ ಅನಸಕ್ ಸುರು ಆಗಿಬಿಡುತಾದ
ಎ್ಣ ಹಚ್ಚಿಲ್ಲ ಅಂತ ಅಂದ್ರರು ಒಂತ ತುಂಡ ಜಾಸ್ತಿ ಉಟತ ಎ
ಹ್ಮ್ ಹೆಣ್ಣಿನೆ ಒಂದ್ ದೊಡ್ಡ ಇದಾ ಆಗೆದವ ಯಾವ್ದ ಹಚಗಬೇಕು ಯಾವ್ದಿಲ್ಲ ಅಂತ ಹೇಳ್ಬಿಟ್ರಿ ಹೆಂಗನ ಮುಖುಕ ಒಂದು ಹೆಂಗನ ಪರ್ಮನೆಂಟ್ ಆಗಿಬಿಟ್ಟೈತಿ ಪೇರೆಂಟ್ ಲವ್ಲಿ ಅ್ರಂಗ ಕೂದ್ಲಕ್ಕ ಪೇರೆಂಡ್ಲ ಅವಲಿ ಆಚಗದ ಬಿಟ್ರ ಕರಗ ಆಾಕ್ತಿವ ಕರೆವಂದ್ರ
ಫೆರಲೌಲಿ
ಫೆರಲೌಲಿ ಬಿಟ್ಟವಂತಟ್ಕೋ ಒಂದು ವಾರಂಗ ಮುಖ ಕರ್ರಗೆ ಆಗುತ್ತ
ಸೋಲ
ನಮ್ ಪೂಜೆರ್ ಪೂಜೆ ಮಾಡ ನಿಮ್ ಮ ಸೇಮ್ ನ
ನಾನ್ ಅಕಿ ಸೇಮ್ ಇದಿವಿ ಹೌದು ಅಕಿ ಸೇಮ್ ಕಡಾಕ್ ನನಂಗ ಹಾಳಯೆ ಅಕಿ ಕಡಾಕ್ ನನಂಗಕಿ ಎಲ್ಲಾ ಕೆಲ್ಸ ಮಾಡ್ತಾಳ ಬಂದೈತಿದ್ರ ಅದ್ರಕ ಯಾಕ ಮಾಡ್ಲಿ ಅನ್ನಂಗದಕಿ
ಹ
ಹ್ಮ್ ಅಕಿಂದೆ ಬಿಿಯ ಆದದಲ್ಲಾ ಅಕಿ ಏನಾರ ಒಂದ್ ಕಲಸ್ಬೇಕು ಕಲ್ಸವಲ್ಿ ನೀವು
ಏನ್ ಇಲ್ಲಿ ಮಿನ ಅದೇ ಪೊಲೀ ಓದ್ ಚಳಿ ನ
ಹ್ಮ್ ಹ್ಮ್ ಆಕಿ ಬರಲ್ಲ ಅಲ್ಲ ಇವಾಗ ಕಾಕಕ
ವರ್ಷ
ಹಾ ನೆಕ್ಸ್ಟ್ ಇಯರ್ ಬಿಡ್ತಾರ ಮತ್ತೆ ಮತ್ ಬಿಡ್ತಿರ್ತಾರ ಶಿವಕುಮಾರ್ ಬಂದ ಇವಾಗ ಸರ್ಕಾರಿ ಶಾಲೆಗಳು ಹಳಾಗ ಪೇಸಕಂಡೆನ್ಸ ಮಕ್ಕಳಿಗೆ ಸರಿ ಕಬ್ರಿ
ಹನ್ನು
ಅಟೆಂಡೆನ್ಸ್ ಅಂದ್ರೆ ಫೋನ್ ಮಾರಿಗಿಡ್ದ ಅಟೆಂಡೆನ್ಸ್ ಹಾಕ್ಬೇಕು
ಓಹ ಹೋ ನಿಂಗೆ ಅಂದ್ರೆ ಅವ್ರನು ತಪ್ಪು ಮಾಡ್ಬಾರ್ದು
ಹ್ಮ್ ಅವರುನು ಸಾಲಿ ಮಿಸ್ ಮಾಡ್ಬಾರಡ್ದಂತ ಅದ ತ ಮತ್ತೆ ಈಗ ಎಲ್ಲಾರ ಶಾಲಗ್ ಮಿಸ್ ಮಾಡ್ಲಾರ
ನಮ್ಮಲ್ಲಿ ಹ ಆಯ್ತ ಅಟೆಂಡನ್ಸ್ ಅ್ರಯಾರ ತೊಗೊಳ್ಳೋದಿಲ್ಲ ಅಂದ್ರೆ ಪ್ರತೊಂದು ಕ್ಲಾಸಸ್ಗೆ ಅಟೆಂಡೆನ್ಸ್ ಕೊಡ್ಬೇಕ ಒಂದು ಕ್ಲಾಸ್ ಒ ಕಡೆ ಇರ್ತದೆ ಇನ್ನೊ ಕ್ಲಸ್ ಇನ್ನೊಂದ್ಡೆ ಇಷ್ಟತು ನಂದು ಬ್ಲಾಗ್ ಟು ಬ್ಲಾಗ್ ಬಾಳ ಇರ್ತವಲ್ಲ ಅಂತೇಳ್ಬಿಟ್ಟು ಏನ್ದೆ ಜಸ್ಟ್ ಜಸ್ ನ ಹೋಗ ನಮ್ಗೆ ಕ್ಲಾಸ್ ಅರಂತ ಅಲ್ಲೇ ಇರ್ತದೆ ಆಲ್ರೆಡಿ ಹೋಗಕ್ಕೂ ಜಸ್ಟ್ ಫೇಸ್ ಅದನ್ನು ಕೊಳಗೋ ಒಳಕೋ ಗತ್ತ ಟೀಚರ್ ಟೀಚರನ್ನು ಕೊಡಬೇಕು
ಹ್ಮ್ ಹ್ಮ್
ನಗ ತಂದ್ರ ಅ ಅಟೆೆನ್ಸ್ ಬಿದ್ದ
ಚಲೋ ಹಂಗಿದ್ರನೆ ಚಲೋ ಮತ್ತೆ ಹಂಗಂದ್ರೆ ಯಾರು ಮಿಸ್ ಮಾಡದ ಎಲ್ಲಾಂದ್ರ ಸರ್ಗಳು ನಾ ಬಿಟ್ಟೆ ನೀ ಬಿಟ್ಟೆ ಅಂತ ನಮೇಲ್ ನೀ ಮೇಲ್ ಆಗ್ತಾರ
ಸರ್ ಹುಡುಗ ಪ್ರೆಸೆಂಟ್ ಆಗ್ತಿರ್ತರಬಹ ಮಹಾಕಾಲ ಇಲ್ಲ ಒ ಸುಗಸ ಭನಸ ಆತರಾವಸಗಲ್ಲ
ಹೌದು ಟೆಂತ್ ಇದ್ದಾರಗ ಅಂತಾರ ಇವಾಗಂತರ ಬಾಳ ಸ್ಟ್ರಿಕ್ಟ್ ಮಾಡ್ತಾವ ಶಾಲಿಗಳು
ಹ್ಮ್
ಟ ಎಂತ ಇದ್ದವ್ರೀ ಹೋದ ಚೆಂದ್ ದ ಬಿಡ ರಿಸೆಲ್ಟ್ ಅಂದ್ರ ಬಾರಿ ಬಾರಿ ಎಲ್ಲ ಆತವ ನಮ್ಮೂರಂತ ಏನ್ ಏಟಿ ಏಟಿ ಅಬಾವ ದಾಟ ಆಕತಾವಲ್ಲ
ಹ ಊರ ಚನ್ನದಲ್ಲ
ಹ್ಮ್ ಹಂಟರಿ ಅಲ್ಲ
ಹಂದ
ಎಷ್ಟು ಗಂಟಕ್ ಮಲ್ಕೊಳದು
ಹತ್ತುನ್ನಂದು ಹ
ಹ್ಮ್ ಹದ್ಬೇಕಂದ್ರ ನಾಳೆ ಕಾಲೇಜ್
ಪ್ಯಾರ ಶೂಟಿ ಹೇಳ್ತದ ಎಕ್ಸಾಮ್ ಇ ಆ ಮೊಬೈಲ್ ಬಂದಿ
ಹ್ಮ್ ಮತ್ತೆ ಯಾವಾಗ ಹೋಗದ
ಇಪ್ಪತ್ೋ ಳ
ಇಪ್ಪತ್ತೊಂಬತ್ತಗ ನಾನ ಅಲ್ಲಿ ತನ್ನ ಮನಯಾಗಾನ ಹ್ಮ್
ಸ
ನಿಮ್ಗೆಲ್ಲ ಬೇಸರು ಬಂದಲ್ಲ ಮಾರ್ಕೆಟ್ ಅದು ಇ ಅಂತ ತಿರುಗಡೆ ಹ್ಮ್ ನಮ್ ಸುರ್ಪುರ ನಮ್ ದೊಡ್ಡದ ಆಟ್ಟತೆ ನಿಮ್ಗ ಅದು ಸಣದ ಆಗ್ಬಿಟ್ಟತೆ...
ಹ
ಹೌದಿಲ್ಲ. ಇಲ್ಲಿ ಇರೋ ವಾತಾವರಣ ಬೇರೆ ಅಲ್ಲಿ ಇರೋ...
ಹ್ಮ್ ನಿಜೆ ಅಂದ್ರೆ. ಅಲ್ಲಿನ್ ಬಗ ಕತೀವ ಅಂತಂದ್ರ ಅಲ್ಲಿನ್ ಒಂದ ದಿನ ಅಡ್ಜಸ್ಟ್ ಆಗ್ಬೇಕ ಅಂದ್ರೆ ಅಡು ದ ತಕೊಂಡ್ ಮಾಡವಿ...
ಹ್ಮ್ ಸೂಟಿಗ್ ಬರ ಸೂಟಿಗೆ ಬರ್ತರಲ್ಲ ಕಾರತಿಗಾರ ಸೂಟಿ ಮಾನೆ ಮಿಗ್ ಬರಿ... ನಾ ಹೊಲ್ಕ್ ಹೋದ್ರೆ ಗೊಡ್ಡದಾಗ್ತಿರಿ ಸೀತಾಪ್ಪಲ್ಲನ
ಹೋಗಿದ್ದ ನೋಡ್ ನೀ ಹೊರಕ್ ನಾನು.
ಹ್ಮ್
ಸಣ್ಣಕ್ಕಿ ಇದ್ದಾಗ್ಗಿ ನಿನ್ ಅಲ್ಲಿಗೆ ಇದ್ದೆ ಹೋಗ್ಲೇ ಇಲ್ಲಾ.
ಹ್ಮ್ ನಮ್ಮ ಹೊಲ ದೂರ ಆತದೆಲ್ಲ ನಡ್ಕೊಂಡ ಹೋಗಕಾಗಲ್ಲ.
ಅ ಸೀತಾಪಲ್ಲವನ್ನು ಕರ್ಕೊಂಡ್ ಬಾಕ್ ಹೋಗಿದ್ದೇವೆ ಎಲ್ಲಾ ಸೇರಿ.
ಹ್ಮ್ ಅಲ್ಲಿ ಮಾರ್ಕೆಟಿಗೆ ಬರ್ತವೆ ನಾನ್
ಹ್ಮ್ ನಾವ ಅಮ್ಮಿಂದ ಅಕ್ಕನ ಆಗಬೇಕ ಅಕ್ಕಿನ ತಂದ್ ಕೋಟ್ಲ ಚೀಲ.
ಹ್ಮ್
ತರೋದದು.
ಆ ಕಡೆಕನ್ ಮುಸ್ಲಿಮ್ಸ ಅಕಿ.
ಅಲ್ಲ
ಅ ಮಮ್ಮಿ ದಾಕ್ಕಾ.
ಕ್ಕ ಅಲ್ಲಾ ನಿಮಗ್ ಬಟ್ಟಿ ಫ್ರೀವಲ್ ಹೋಲ್ ಕೊಡ್ತಾಳಂತಲ್.
ನೀ ಶ್ರೀ ವಯಸ್ಕರಲ್ಲ
ಹೇಳಿದಳ ಪವಿ ಹೇಳಿದ್ಲಲ್ಲ ಫ್ರೀ ಇದಾಗ ಹೊಲ್ ಕೊಡತ.
ಹ್ಮ್
ನೀ ಏ ಒಂದು ಕೊಡಲ್ಲ ಅಂದ್ರ ಮಗಲ್ಗೆ ಯಾಕ ಇದು ಅಂದು ಕೊಮಲಕ್ಕೆರಕ್ಕ.
ಹ್ಮ್
ಹೌ ಹುಳದಿದ್ದ ಡ್ರಗ್ಸು.
ಹ್ಮ್ ಹು ಹು
ನಿಂಬದೇ ಒಂದ್ ಮಿಷನ್ ಇದ್ರ ಚಲೋ ಆತತೆ.
ಹ್ಮ್
ಹೊಲ್ಕೋಬೇಕಲ್ವಾ ಶಟ್ಟರ್ ಅದಲ್ಲ. ಯಾವ ಶಾಪ ಹಾಕ ದೇವ
ಹಾ
ಡವ್ ಡವ್
ಅದಾ ಬಿಳಿದಾ. ಹ್ಮ್ ಅದಕ್ಕೆೆ ಚಂದ ಸಿಲ್ಕ್ ಶಿಲ್ಕ ಎಲ್ಲಿಗ್
ಇಷ್ಟದು ಅಲಾ.
ಹ ಹ್ಮ ಆಕಿ ಬೇಕಂತ ಕಟ್ .
ಅಂದ್ರೆ ಅಷ್ಟೇ ಇರ್ಲ್ಲ ದಟ್ಟ ಇರ್ಬೇಕು
ಹ್ಮ್ ನಾನ್ ಅದೇಂತ ನೋಡ ಅಷ್ಟ
ಕಿಂತ ಕಮ್ಮಿದ್ರು ನಡೀತಾದ ಕಾಕಿ ಮೊನ್ನೆ ಕಟ್ ಮಾಡ ಮೊನ್ನೆ ಕಟ್ ಮಾಡ್ಯಾಳ ಕಾಕಿ. ಒಬ್ಬಾಕಿ ಮನ್ಯಾಗ್ ಇದ್ನಲ್ಲ ತಿಂಗಳ ಆಗ್ಯಾದ ಕಟ್ ಮಾಡ್ಸಿ.
ಹ್ಮ್ ಅಕಿ ಹಂಗೆ ಕಟ್ ಮಾಡ್ತಿರ್ತಾಳ.
ಹ ಜಾಸ್ತಿನ ಕಟ್ ಮಾಡ ಇನ್ನ ಕಟ್ ಮಾಡ ಅಂದ್ರೆ ಬ್ಯಾಡ್
ಹ್ಮ್ ಮಕ್ಕೊಂಡ ನೆನ್ ನಿಮ್ ಪಪ್ಪಾ.
ಸಣ್ಣಕಿದ್ದಾಗ ಮಾಡ್ಸಿದಿ ಕೂದ್ಲಾ ಕಟ್.
ಹ್ಮ್ ನಾವು ಹತ್ತು ಎಂಟನೇ ಕ್ಲಾಸ್ ಇಂದಾನೆ ಮಾಡ್ತೀವಿ ಬೇಬಿ ಕಟಿಂಗ್ ಆ ಅದು ನಮ್ಮ ಸಣ್ಣ ಮಾಡಸ್ತಾ ಇದ್ಲು ನಮವ್ವ ಇನ್ನು ನೀವು ನನ್ನ ಅಷ್ಟ್ ಮಾಡ್ಸಿಲ್ಲ ನಿಂದು ವಾಯಸೆ ಕೇಳವಲ್ತು ಮಾಡ ಆಮೇಲ್
ಆಯಿತು